ಹಲೋ
ಹಲೋ
ನಮಸ್ತೆ
ಹಲೋ
ಕೇಳಿಸ್ತಾ ಇಲ್ವಾ ಹಲೋ ನಮಸ್ತೆ ಹೇಗಿದ್ದೀರ ಹೇಗಿದ್ದೀರ ಆ ಹಾ ಹೇಗಿದ್ದೀರಾ
ಚೆನ್ನಾಗಿದ್ದೀವಿ ನೀವು
ನಾನ್ ಚೆನ್ನಾಗಿದ್ದೀನಿ ಊಟ ಆಯ್ತಾ ನಿಮ್ದು ಊಟ ಆಯ್ತಾ ನಿಮ್ದು.
ಊಟ ಆಯ್ತು ನಿಮ್ದ್
ನಮ್ದಲ್ ಆಯ್ತು ಆಯ್ತು ನಮ್ದುನು ಕೂಡ ಏನ್ ಊಟ ಮಾಡಿದ್ರಿ. ಹಲೋ
ಟ ಅನ್ನ ಸಾಂಬರ್
ಏನ್ ಸಾಂಬಾರ್.
ಆ ಕಡ್ಲೆಕಾಳ್ ಸಾಂಬಾರ್ ನಿಮಿಗೆ
ನಮ್ದು ಕೋಳಿ ಸಾಂಬಾರ್.
ಹ್ಮ್
ಮತ್ತೆ
ಮತ್ತೇನ್ ಸಮಾಚಾರ
ಇನ್ ಏನಿಲ್ಲ ನೀವೇ ಹೇಳ್ಬೇಕು ಮತ್ತೆ ನೀವೇನ್ ಕೆಲ್ಸ ಮಾಡ್ತಿರೋದು.
ನಾನ್ ಓದ್ತಾ ಇರೋದು.
ಹೌದಾ
ಹ್ಮ ನೀವು
ಉ ಹಲೋ
ನೀವು
ನನ್ನು ಶಿಕ್ಷಕಿಯಾಗಿ ಕಾರ್ಯ ನಿರ್ವಹಿಸುತ್ತಿದ್ದೇನೆ. ಒಂದು ಸರ್ಕಾರಿ ಶಾಲೆಯಲ್ಲಿ
ಯಾವೂರ್ ನಿಮ್ದು
ಹಲೋ
ಯಾವೂರ್ ನಿಮ್ದು
ನಮ್ದು ಅ ಬಳ್ಳಾರಿ ಮ್ಯಾಮ್.
ಆ ನಂದು ಮೈಸೂರು
ಹಾ ನಮ್ಮ ಮೈಸೂರಲ್ಲಿ ಮೈಸೂರ್ ಚಾಮುಂಡಿ ತಾಯಿ ಉಸ್ತವನ ತುಂಬಾ ಜೋರಾಗ್ ಮಾಡ್ತೀರಲ್ವ.
ಹ್ಮ್ ಹೌದು
ಹ್ಮ್ ನೀವು ಹೋಗಿದ್ದೀರಾ ಅಲ್ಲೆಲ್ಲಾ
ಹಾ ಹೋಗಿದ್ದೀನಿ
ಮತ್ತೆ ಅನೆ ಸವಾರಿ ಎಲ್ಲ ಮಾಡಿದ್ದೀರ
ಹ್ಮ್ ದಸ್ರಾ ದಸರಾ ಎಲ್ಲಾ ಮಾಡ್ತಾರಲ್ಲ. ಅದೆಲ್ಲ ಗೊತ್ತು ಅದಿಕ್ಕೆ ನಾವ್ ಹೋಗಿದ್ದೀನಿ
ಸವರಿ ಮಾಡಿಲ್ವಾ
ಮಾಡಿಲ್ಲ ದುಡ್ಡಿಲ್ಲ.
ಆ
ದುಡ್ಡಿಲ್ಲ
ಹು ದುಡ್ಡಿಲ್ಲ ಅಂತ ಬಂದಿಲ್ವ
ಹ್ಮ್ ದುಡ್ಡು ಬೇಕದುಕ್ಕೆಲ್ಲ ದುಡ್ಡು
ಹಾ
ಹ್ಮ್ ದುಡ್ಡಿಲ್ಲ ಅಂದ್ರೆ ಬಿಡಲ್ಲ
ಹ
ಅದಿಕ್ಕೆ ದುಡ್ಡಿಲ್ಲ ಅಂದ್ರೆ ಕೂರಕ್ಕೆೆ ಬಿಡಲ್ಲ
ಹೌದ ಹ
ಹ್ಮ
ಮತ್ತೆ
ಒಂದ್ಐವತ್ತು ಸಾವಿರ ದುಡ್ಡು ಹಾಕಿ ಮ್ಯಾಮ್
ಹಲೋ
ಹಲೋ
ಹಲೋ
ಕೇಳಿಸ್ತಿಲ್ವಾ
ಹಾ ಮತ್ತೆ ನೀವು ಯಾವ ಪ್ರವಾಸಕ್ಕೂ ಹೋಗಿಲ
ಇಲ್ಲ
ಹಾ ಮತ್ತೆ ನೀವು ಹಾ ಚಾಮುಂಡಿ ಬೆಟ್ಟಕ್ಕೆ ಎಷ್ಟ ಸತಿ ಹೋಗಿದ್ದೀರಾ
ಮೂರ್ಸಲ
ನೂರ ಮೂರ
ಮೂರು ಮೂರು
ಅಷ್ಟೇ ನ ಮೈಸೂರಲ್ಲ ಇದಿದ್ದು ಅಷ್ಟೇನಾ
ಅಷ್ಟ ಅಂದ್ರೆ ನಾ
ಮೇಡಮ್ ಇಲ್ಲಿಂದ ಎಷ್ಟು ದೂರದಲ್ಲಿ ಇದ್ದು
ಅಂದ್ರೆ ಇದೇ ಊರಲ್ವಾ ನಮಗ್ಗೆ ಹೋಗ್ಬೇಕು ಅಂತ ಅನ್ಸಲ್ಲ ಮನ್ಸಾದಾಗ ಹೋಗ್ತೀವ ಅಷ್ಟೆ
ಮತ್ತೆ ನಿಮ್ಗೆ
ಬರಲ್ಲ
ಏಕೆ
ಕಲ್ತಿಲ್ಲ ಕಲಿಬೇಕು ತಿನ್ನಕ್ ಬರ್ತ್ತತಿ ತಿನ್ನಕ್ ಬರುತ್ತೆ ನಿಮಗ್ ಬರುತ್ತಾ
ನಂಗ್ ತಿನ್ನೋಕ ಬರಲ್ಲ ಅಡ್ಗೆ ಮಾಡಕ್ ಬರತ್ತೆ
ಹೌದಾ
ಹ್ಮ್
ಹ ಹ್ಮ ಹ್ಮ
ಹ್ಮ್ ಮತ್ತೆ ಅಟ್ಲೀಸ್ ನಿಮಗ್ ಕಾಫಿನಾದ್ೂ ಕಾಯಸ ಬರುತ್ತಾ
ಇಲ್ಲ
ಅದ್ನಾದ್ರು ಕಲ್ಕೊಳ್ಳಿ ಮನೇಲಿ ಯಾರು ಇಲ್ದ ಇದ್ದಾಗ ಅದತ್ರರು ಮಾಡ್ಕೊಡ್ಬಾರದಲ್ವಾ
ಕಲಿಬೇಕು ಮುಂದೆ
ಮಾಗಿಿ ಮಾಡಾಕ ಬರ್ತಾ
ಆಹ ಮ್ಯಾಗಿ ಬರುತ್ತೆ
ಹೌದಾ
ಹ್ಮ್
ಮತ್ತೆ ನಾನ್ ನಿಮ್ಗೊಂದ್ ಕತೆ ಹೇಳ
ಹೇಳಿ
ಹಾ ಏನಂದ್ರೆ ನಿಮಗೆ ಇಷ್ಟ ನ ಈತರೆ ಎಲ್ಲಾ ಕಥೆಲ್ಲ ಕೇಳೋದಿಕ್ಕೆ
ಇಷ್ಟನೆೇ
ನಿಮ್ಗೆ ಯಾವ ತರದ್ ಕತೆೆ ಕೇಳಕ್ ಇಷ್ಟ
ಯ ತರದಾದ್ರು ಆಯ್ತು ಕೇಳದು ಇಷ್ಟ ನಮಗೆ
ಹ್ಮ್
ಮತ್ತೆ ಆ ಏನಂದ್ರೆ ಒಂದಊರಲ್ಲಿ ಕೇಳಿಸ್ತಿದ್ಯ
ಹಾ ಹೇಳಿ ಕೇಳಿಸ್ತಿದೆ ಹೇಳಿ
ದೂರಲ್ಲಿ ಒಬ್ಬ
ಹಲೋ
ಹಲೋಲೋ ಅನ್ ಸೆಕು
ಕೇಳಿಸ್ತಿದೆ ಹೇಳಿ ಹೇಳಿ ಕೇಳಿಸತ
ನಿಮಿಷ ನಿಮಿಷ ಹಾ ಒಂದು ಊರಲ್ಲಿ-
ಆ
ಒಂದು ದೊಡ್ಡ ಕಾಡಿ ಇರುತ್ತೆ ಹೇ ಕಾಡಲ್ಲಿ ಕಾಡಲ್ಲಿ ಅಂದ್ರ ತುಂಬಾ ಆ ಒಂದು ಗಿಳಿ ಹಾಗೆ ಗುಬ್ಬಚ್ಚಿ ಹ ನವಿಲು ಎಲ್ಲಾ ರೀತಿಯ ಪಕ್ಷಿಗಳು ಇರ್ತವೆ ಆಯ್ತಾ ಆ ಪಕ್ಷಿಗಳಲ್ಲಿ ಒಂದಿನ ಗಿಳಿ ಗಿಳಿ ಮರಿಯೋಕಿರುತ್ತೆ ಆದ್ರೂ ಗೂಡ ಗೂಡ ಒಂದ್ ಮರದ ಮೇಲೆ ಗುಡ್ ಕಟ್ಟಿರುತ್ತೆ ಆ ಗೂಡಲ್ಲಿ ಏನೋ ಏಂದ್ರೆ ಹಾ ಪಕ್ಷಿ ಮ ಮರಿಯಕ್ಕೆಸಲ ಮರಿನ ಬಿಟ್ಬಿಟ್ಟು ಊಟಕ್ಕೆ ಏನಾದ್ರು ಆದ್ರೆ ತನ್ ಮರಿಗಳಿಗೆ ಊಟಕ್ಕೆಏನಾದ್ರು ತಗೋ ಬರೋಣ ಅಂತ ಅನ್ಬಿಟ್ಟು ಹೋಗಿರುತ್ತೆ ಆಯ್ತಾ
ಹ್ಮ್
ಊಟಕ್ಕೆ ಏನಾದರು ಅಂತ ಹೋಗಿರುತ್ತೆ ಆ ಸಮಯದಲ್ಲಿ ಒಬ್ಬ ಬೇಟೆ ಗಾರ ಅಲ್ಲೇ ಕಾಡಿನಲ್ಲಿ ಕಾಡಿನಲ್ಲಿ ಲ್ವಾ ಬೇಟೆ ಮಾಡ್ಬೇಕಾದ್ರೆ
ಹ್ಮ್
ಹಾ ಅ ಗಿಳಿ ಮರಿ ಮರ ಒಂದು ಮರದ ಮೇಲೆ ಏನೋ ಬ ಕಳಿತಲ್ಲಾ ನಾವು ಬೇಟೆ ಮಾಡೋಣ ಹೋಗುತ್ತೆ ಹಾಗ ಏನಾಗುತ್ತೆ ಅದು ಬೇಟೆಗಾರ ಎಲ್ಲದ್ರಲ್ಲೂ ಫಾಸ್ಟ್ ಇರ್ತಾನಲ್ಲ ಮರ ಹತ್ತತಾನೆ ಮರ ಹತ್ಬಿಟ್ಟ ನೋಡ್ತಾರೆ ಅದರೊಳಗೆ ಎರಡು ಮರಿಗಳು ಇರುತ್ತೆ ಗಿರಿ ಮ ಗಿಳಿ ಮರಿಗಳು ಆ ಮರಿಗಳನ್ನ ತಗೋಣ ಸಾಕೊಳ್ಳಳೋನ ಅಂತ ಅಂದ್ಬಿಟ್ಟು ಚೀಲ ತಗ್ದ್ ಬಿಿಟ್ಟು ಹಾಕತಾನೆ ಹಾಕೋಬೇಕ ಒಂದು ಗಿಳಿ ಮಿರಿ ತಪ್ಪಸ್ಕೋಬಿಡತ್ತೆ.
ಹ್ಮ್
ಚೈನಾ ಅವ್ನ್ ಗಿಳಿ ಮರಿ ತಪ್ಪಿಸ್ಕೊಳ್ಳುತ್ತೆ ಅವಾಗ ಅವನು ಸಿಕ್ಕಿದ್ ಒಂದ್ ಗಿಳಿ ಮರಿನೇ ಸಾಕಣ ಅನ್ ತಂದ್ಬಿಟ್ಟು ತಗೋ ಹೋಗ್ತಾನೆ ಸಾಕಕ ತಿನ್ನಕ ಗೊತ್ತಿಲ್ಲ ಬೇಟೆಗಾರ ಅಂದ್ರೆ ಎಲ್ಲಾನು ತಿಂತಾನೆ.
ಹ್ಮ
ಏನಕ್ಕೂ ಗೊತ್ತಿಲ್ಲ
ಹ್ಮ್
ಆಮೇಲೆ ಇನ್ನೊಂದು ಮರಿ ತಪ್ಪಸ್ಕೊ ಹೋಗ್ಬೇಕಾದ್ರೆ ಯಾವ್ದೇ ಒಂದ್ ಆಶ್ರಮದ್ದು ಸ್ವಾಮೀಜಿ ಕೈಲಿ ಸಿಕ್ಬಿಡುತ್ತೆ.
ಹ್ಮ್
ಆಗ ಸ್ವಾಮೀಜಿ ನೋಡ್ಬಿಟ್ಟು ಹೂಗಿ ಇದ್ಯಾವ್ದು ಗಿಳಿ ಓಡಾಡ್ತಿದಿಯಲ್ಲ ಅಂತ ಅನ್ಬಿಟ್ಟು ಆಶ್ರಮಕ್ ತಗೋಗಿ ಅವ್ರು ಸಾಕ್ತಾರೆ. ಸಾಕ ಅವ್ರು ಆಶ್ರಮಕ್ಕೆ ತಗೋ ಹೋಗ್ತಾರೆ ಆಮೇಲೆ ಗಿಳಿ ಬರುತ್ತೆ ಊಟ ಎಲ್ಲ ಹುಡ್ಕೊಂಡು ಅಮ್ಮ. ಅಮ್ಮ ಗಿಳಿ ಬರುತ್ತೆ. ತುಂಬ ಕಡೆ ಹುಡ್ಕುತ್ತೆ ಎಲ್ಲಿ ನನ್ ಮರಿಗಳು ಎಲ್ಲಿ ನನ್ ಮರಿಗಳು ಎಲ್ ಹೋದ್ವು ಅಂತ. ಆದ್ರ ಮರಿಗಳೆಲ್ಲೂ ಕಾಣ್ಸಲ್ಲ. ತುಂಬಾ ಬೆ ಅಂದ್ರೆ ಈಗ ಭಯ ಆಗತ್ತಲ್ವಾ ನಮ್ಮ್ ಮಕ್ಳು ಎಲ್ಲಾದ್ರು ಇಲ್ಲ ಅಂತಂದ್ರೆ ಅದು ತುಂಬಾ ಹುಡ್ಕುತ್ತೆ ಹುಡ್ಕುತ್ತೆ ಆ ಪಕ್ಕದಲ್ಲಿರೋ ಕಾಗೆ ನವಿಲು ಎಲ್ಲಾರ್ನೂ ಕೇಳತ್ತೆ ಅವ್ರು ಯಾರು ನಾವ್ ನೋಡಿಲ್ಲ ಇಲ್ಲ ಗೊತ್ತಿಲ್ಲ ಅಂತ ಹೇಳ್ತಾರೆ.
ಹ್ಮ
ಅವಾಗ ಹಾ ಏನು ಆವಾಗ ಗಿಳಿಗೆ ತುಂಬಾ ಬೇಜಾರಾಗುತ್ತೆ ಭಯ ಕೂಡ ಆಗುತ್ತೆ ಇಲ್ಲಿ ಇವಾಗ ತಾನೆ ಹುಟ್ಟಿದ ಮರಿಗಳಂತ ಅದು ಒಂದ್ ಎರಡು ಮೂರ್ ದಿನ ಹುಡ್ಕುತ್ತೆ ಎಲ್ಲೂ ಸಿಗಲ್ಲ ಸುಮ್ನ್ ಆಗತ್ತೆ ಇನ್ನೇನ್ ಮಾಡೋದು ಅಂತ. ಆದ್ರೆ ಆ ಎರಡು ಬೇರೆ ಬೇರೆ ಗಿಳಿಗಳು ಬೆ ಆ ಅಂದ್ರೆ ಒಬ್ಬ ಬೇಟೆಗಾರನ ಹತ್ರ ಒಂದು ಆಶ್ರಮದಲ್ಲಿ ತುಂಬಾ ಚೆನ್ನಾಗಿ ಬೆಳತ ಆಮೇಲೆ ಏನಂತ ಅಂದ್ರೆ ಇದ್ರ್ ಸಾರಾಂಶ ಏನಂತ ಅಂದ್ರೆ ಆ ಅ ಅದಾದ್ರೂ ಮ ಮಕ್ಕಳು ಅವ್ರ್ ಅಮ್ಮನ್ ಅಮ್ಮ ಅಪ್ಪ ಅ ಹತ್ರನೆ ಬೆಳೆಬೇಕು ದೂರ ಬೆಳು ದ್ರೆ ಅಷ್ಟು ಖುಷಿ ಇರಲ್ಲ ಅಷ್ಟು ಏನು ಪ್ರೀತಿ ಸಿಗಲ್ಲ. ಅವ್ರಿಗೆ ಕರೆಕ್ಟಾಗಿ ಅ ಬುದ್ಧಿ ಹೇಳ್ಕೊಟ್ಟಿರ್ತಾರೊ ಇಲ್ಲೋ ಗೊತ್ತಿಲ್ಲ. ಸೊ ಅದಕ್ಕೆ ಎಲ್ರೂ ಅಷ್ಟೆ ಮನುಷ್ಯರಲ್ಲೂ ಅಷ್ಟೇ ಅವ್ರ್ ಮಕ್ಳು ಅವರಪ್ಪ ಅಮ್ಮನ ಮುಂದೆನೆ ಬೆಳಿಬೇಕು ಅಗ ತುಂಬಾ ವಿನಯ ತೆಯಾಗಿ ಗೌರವದಿಂದ ಬದುಕ್ತಾರೆ ಅನ್ನೋದೊಂದು ಇದೆ ಅಷ್ಟೆ ಅಷ್ಟೆ ಮತ್ತೆ ಆ ಗಿಳಿಗೆ ಇನ್ನೊಂದೆರಡು ಮಕ್ಳುಗಳ ಮರಿಗಳಾಗ್ ಅದು ಅದು ನಾನು ಹುಷಾರಾಗ್ ನೋಡ್ಕೊಂಡ್ ಇಡುತ್ತೆ ಅಷ್ಟೆ ಚೆನ್ನಾಗಿ ತ್ತಾ ಕಥೆ
ಚೆನ್ನಾಗಿತ್ತು ಎಲ್ಲಿಂದ ಕಲ್ತಿದ್ದೀರಾ ಇದುನ್ನೆಲ್ಲ
ನಂಗೆ ಈ ಈ ಕತೆಗಳ್ನ ಎಲ್ಲ ನೋಡೋದು ಕೇಳೋದಂದ್ರೆ ತುಂಬಾ ಇಷ್ ಹಾಗಾಗಿ ನಂಗ್ ತುಂಬಾ ಕಥೆಗಳ್ ಗೊತ್ತು ನಾನ್ ತುಂಬಾ ತುಂಬ ಇದ್ರು ಬಗ್ಗೆ ಏನು ತಿಳ್ಕೊಳಕ್ಕೆ
ಹಾ
ಪ್ರಯತ್ನಿಸ್ತೇನೆ ನಂಗೆ ಅಂದ್ರೆ ನನ್ಗೆ ಒಂದ್ ಸಾವಿರ ಒಂದೆರಡ್ ಸಾವ್ರ ಕಥೆಗಳ್ ಗೊತ್ತಿರ್ರ್ಬೋದು ಗೊತ್ತಿಲ್ಲ.
ಹೌದಾ ಚೆನ್ನಾಗೇಳುದ್ರಿ
ಹೌದಾ ಧನ್ಯವಾದಗಳು ತುಂಬಾ ಖುಷಿ ಆಗ್ತಿದೆ
ಮುಖ ಆಗಿ ಕೆಲಸ ಮಾಡದಾ
ಹೌದು ನಾನು ಕನ್ನಡ ವಿಷ್ಯದಲ್ಲಿದ್ದೇನೆ ಹ ಅದೇ ನಾನ ಅಲ್ಲಿ ಅಲ್ಲಿರೋ ಮಕ್ಳುಗಳಿಗೆ ಹೇಳ್ಬೇಕಲ್ಲ ಕತೆೇನಾ ಹಾಗಾಗಿ ಕಲ್ತಿದ್ದೀನಲ್ಲಾ ಹಾಗಾಗಿ ಹೇಳ್ತಿದ್ದೀನಿ ಅಷ್ಟೆ
ದಾ
ಹೌದು
ಹ್ಮ್ ಊಟ ಆಯ್ತಾ ನಿಮ್ದು
ಒಂದು ಊಟ ಆಯ್ತು ನಮ್ಮ ಮನೆಯಲ್ಲಿ ಕೋಳಿ ಸಾಂಬಾರ್
ಹಾ
ಆಯ್ತು
ಓ ಇವತ್ತು ಶನಿವಾರ ಅಲ್ವಾ ರಜಾ ದಿನ
ಹ ರಜೆ ದಿನ ಒಳ್ಳೆ ಮಳೆ ಬರ್ತಾ ಇದೆ
ಹೌದಾ ಈ ಕಡೆನು ಮಳೆ ಇದೆ
ಆಹಾರವಾಗಿ ಚಿಕನ್ ಸಲ್ ಮಾಡ್ಕೊಂತೀವಿ ನಿದೆ ಆಹ ತೃಪ್ತಿ ನೋಡ್
ವಾತಾವರಣರಣ
ಹ ವಾತಾವರ್ರಣಕ್ಕೆ ಅದಕ್ಕು ಚಿಕನ್ ಪೀಸ್ ಇಟ್ಕೊ ತಿನ್ ತ ಇದ್ರೆ ತುಂಬ ಚೆನ್ನಾಗಿರುತ್ತೆ ನೀವು ನೀವು ನಿಮ್ ಚಿಕ್ಕನ್ ಸಾರಿಗೆಲ್ಲ ಕಾಯಿ ಹಾಕ್ತೀರಾ ನಿಮ ಕಡೆ ಕಾಯಿಲ್ಲ ಸಿಗುತ್ತಾ
ಹ ನಾವು ಕಾಯಕೆ ಮಾಡದು
ಹೌದಾ ಒಂದೊಂದ್ ಕಡೆ ಕಾಯಾಕಲ್ಲ ಅಂತಾರೆ ಈ ಸಲೇಶಪುರದ ಕಡೆ ಎಲ್ಲ ಅದಕ್ಕೆ ಹೇದೆ ನಿಮ್ ಕಡೆ ಕಾಯಿ ಉಪಯೋಗಿಸಸ್ತೀರಾ ಇಲ್ವಾ ಅಂತ
ನಾವು ಕಾಯಿ ಹಾಕಿ ರುಬ್ಬಿಸ್ತೀವಿ
ಹಓ ಅಷ್ಟೇ ಮತ್ತೆ ಇಲ್ಲೇ ಬಳ್ಳಾರಇದ ಸ್ವಲ್ಪ ಕಡೆ ಎಲ್ಲ ಕಾಯಿ ಯಸ್ ಮಾಡಲ್ಲ ಅವ್ರು ಹಾಗೆ ಮಾಡಿ ತಿಂತಾರ ಅಂತ ಅದ್ ಗ ಚೆನ್ನಾಗಿರುತ್ತೋ ಗೊತ್ತಿಲ್ಲ ಬಟ್ ನಮಗೆ ಕಾಯತಿಲ್ಲ ಅಂದ್ರೆ ವಿಚಾನನೆ ಆಗ್ಲ
ಹಾಂ
ಹ್ಮ್ ಅವರ್ ನಮ್ಗೆ ಹೇಳ್ತರೆ. ಹೆಂಗೆ ತಿಂತೀರಾ ಸೀ ಸೀ ಇರುತ್ತಲ್ಲ ಕಾಯಿ ಸಾಂಬಾರ್ ಸೀ ಸೀ ಅನ್ಸಲ್ವಾ ಅಂತ.
ಹ
ಆದ್ರೆ ನಮ್ಗೆ ಅದೇ ಬಿ ಎಸ್ ಆಗ್ಬಿಟ್ಟಿದೆ
ಹೌದಾ ಸರಿ ಧನ್ಯವಾದಗಳು
ನಿಮ್ ಜೊತಾಡಿ ತುಂಬ ಖುಷಿಯ್ತು ಧನ್ಯಾದಗಳು
ಹ